ಅಲ
ಹ್ಮ್
ಕೇಳುತಾ
ಹಾಂ ಕೇಳಕತ್ತು
ಇದು ನಿನ್ ಯಾ ಕಲರ್ ಇಷ್ಟ
ನಂ ಪಿಂಕ್ ಲೈಟ್ ಪಿಂಕ್
ಲೈಟ್ ಪಿಂಕಾ ಡ್ರಸ್ ಡ್ರೆಸ್ ಒಳಗ
ಡ್ರೆಸ್ ಎ ಲಂಗದಾವಣಿ ಅವುಯವು ಲಂಗ ಬ್ಲೌಸ್ ಸಿಗ್ತಾವಲ್ಲ
ಯವು
ಅ ಲಂಗ ಬ್ಲೌಸ್ ಮ್ಯಾಲ ಒನ್ ಟಾಪ್ ತಳಗ ಲಂಗ ಇರ್ತಲ್ಲ
ಹ ಇ ಲಾಂಗಾ ಬ್ಲೌಸ್ ಕರೆಕ್ಾ ಹ್ಮ ಊಟದಾಗ ಏನ ಇಷ್ಟ
ಬಿರಯಾನಿ
ಹಯ
ಹ್ಮ ಬಿರಿಯಾನಿಿಂದ ಬಾಳ ಇಷ್ಟ ಏನೇನ್
ಅಯ್ವ ಎಂದಡೆ ತುಂಬಾ ಇಷ್ಟ ಇಲ್ಲ ನೋಡುವ ಅದೇನ
ಹ್ಮ್ ಬಿರಿಯಾನಿ ಒಂದ ಇಷ್ಟ ಬಳ
ಹ್ಮ್ ಹ್ಮ್ ಹ್ಮ್ ಹ್ಮ್ ಊರ್ಗೊಳದಾಗ್ಯಾ ಊರ
ಪುರು ಕಳದಾಗ ಊರುಗಳಾಗ ಯಾವ್ದ ಇಲ್ವ ದೇವ್ರಗೋನಲ್ಲ ಇಷ್ಟ ನಂಗಗೆ ಭಾಳ
ಹ್ಮ ಹ್ಮ್ ದೇವ್ರ ಬರಟಾಗ
ದೀರ್ಘಲದ ಕಂಜಿನಯ
ಹಜನೇ ಹ್ಮ್ ಹ್ಮ್ ಇದು ಸಿನಿಮಾ ಯಾವುದು ಇಷ್ಟ
ಸಿನಿಮಾಗ ಗಜಾಮ ಗಜ ಪಿಕ್ಚರ್ ನೋಡಿದಿ ಚಂದದ ಎಲ್ಲ ನಂಗ
ಬೇರೆ ಬೇರೆಕ್ಕೆ ಒಂದು ಅವ್ರ ಮನೆ ಇರ್ತಾವ
ಹ್ಮ್ ಹೌದು
ಹ್ಮ್ ಜೆ ಅದು ಗಣೇಶ್ ಅಂದಿಲ್ಲ
ಅಲ್ಲ ಗಣೇಶ್ಂದಲ್ಲ ಯ
ಸುರೇಶ್ ಅಂದಚಿ ಸುದೀಪ್ ಒಂದಾಗ
ಸುದೀಪಂದಲ್ಲ ದರ್ಶನ್ದು ಮಾತು ನನ್ನೋಳು ಮೌನಾನು ನನ್ನೋಳು ಚ ಇದು ಹಾಡು ಕೇಳಿದೆರೆ
ಹ್ಮ್
ಹ್ಮ್ ಅದು ಪಿಚರ್ ಗಜಾ
ನೀವು ಸಾಂಗಡಾಗ ಬರತ್ತ
ಹ್ಮ್ ಬಾರತ ಆಂಗೆ ಸಬ್ ಸಬ್
ಆಡ್ ನೋಡಮ್ಮನ್ ಚೆನ್ನಾಗಿರದು
ಈಗ ಪಡಾವ ಕಡಿ
ಸರಿ ಆಡೋಂಗ
ಮಗೆ ಸ್ಮ್ ಬರ್ತಟ
ಎರಡು ಲೈನ್ ಆಡೆ ಯಾವ್ ತರ
ಯಾವ್ದ ಹಾಡಲಿ
ಎಲ್ಲ ಕತ್ತಿಯಾಳ ಯಾಗನ
ಹ್ಮ್ ಪ್ರತ ನೋ ನಮ್ಮ ಸೇರ್ಗಳೇ ಹೇಳಿದ್ ನೆನಪು
ಹ್ಮ್ ಜಕ್ಸ್ ಯಾರ ಜಕ್ಸ್
ಮನಿಷನಂತರ ಜಗತ್ ನಾಗ್ ಇಂಥದು ಗಾಡಿ ಅದ ಅಂತ ಗಾಡಿ ಮ್ಯಾಗ ಯಾರು ಓಡಡ ಕ್ಯಾಗೋಡ ಆಗಳ
ಶಗಾಡ
ಹಾ ನಿಂ ಹೆಂಗ ಗೊತ್ತು ಈ ಕೇಳೆ ಅಂತನ
ಇಲ್ಲವಾ
ಹ್ಮ ಜಗತ್ನ ಇಂಥದೊಂದ್ ಕಪ್ಪ ಅದ ಅಂತ ಗಪ್ಪಾಗ ಚಾಯ್ನೆ ಕುಡದಾಗಲ್ ನೋಡ್ರ
ವಿಶ್ವಕಪ್ಪ
ಅಲ್ಲಾ
ಹ್ಮ್
ಇದು ನಿನ್ನ ಕತ್ತಿಲ್ಲಿದ
ಕಪ್ಪಾ
ಹ್ಮ್
ಗರ್ತಿಲ್ವಾ
ಬ್ರೇಕಪ್
ಬ್ರೇಟಪ್ಪಾ
ಅದು ಹಂಗಗೆದ ಅಂತ ಹಂ ಯಾರಿಗೆ ಹಾಕದೇ ಆಗಲ್ಲೋಡಿಯ ಅದ
ಹಂಗೆ ಅರ್ಧ ಎಂಗೆ
ಅಲ್ಲ
ಹ್ಮ
ಏಳ
ಹ್ಮ್
ಮುಲ್ಲಂಗಿ
ಏ ಎಲ್ಲ ಎಲ್ಲಿ ಕಲ್ತ್ರ
ಹ ಅಲ್ಲ ಶೈ ಅದು ಒಂದು ರೀಲ್ಸ್ ಐತ್ ಕನ್ನಡದಾಗ ಇದು ಇನ್ ಮುಂದೆನು ಕನ್ನಡದಲ್ಲೇ ಮಾತಾಡೋಣ ಆಯ್ತಾ ಅಂತಂದ್ರೆ ಅಚ್ಚ ಕನ್ನಡದಲ್ಲೇ ಮಾತಾಡೋಣ ಅಂತಂದ್ರೆ ನೀವು ಮೂರು ನಕ್ಷತ್ರಗಳು. ಐದು ಲಕ್ಷ ಹತ್ರಗಳು ತಿಂದಿದ್ದೀರಾ ಅಂತೆ ಐದು ನಕ್ಷತ್ರಗಳ ಫೈಸ್ಟ್ ಇಷ್ಟಾರಂತ
ಹ್ಮ್
ವಾರ ರೀಲ್ಸ್ಗಳವ
ಹಾ ಗೌರಿ ಪಾಲ ಮಾಡ್ತಾರ
ಕತ್ತಲು ವಿಸ್ಮಯ ತಿ ಿದ್ದೀರಾ ಕತ್ತಲು ವಿಸ್ಮಯ ಏನಾ ಡಾರ್ ಪ್
ಹ್ಮ್
ಹ ಬಾರ ರೀಲ್ಸ್ಗಳಾರ ಬಾರಿ ಬಾರಿ ಮಾಡ್ತಾರ
ಹೌದೌದು ಇಂಥ ಕಾಮ್ ಮಾಡೋಿದ್ರೆ ಪ್ರಪಂಚದಾಗ ಇರಲ್ಲ ಅದು ಫೋನ್ ಬೂಟ್ಟ ಇರ್ಬೇಕನ್ಸಲ್
ಹ್ಮ್ ಯಾಯ ಇನ್ಸ್ಟಾಗ್ರಾಮ ವರ ಬದಗೆ ಅದೇ ನೋಡಂಗ ಆತ ಚಂತಂಗ
ನಾನುಮೊನ್ನಯ ಒಂದು ಫೋನ್ ಸ್ಟೇಟಸ್ ಇಟ್ಟಿದ್ನಲ್ಲ
ಹ್ಮ್ ನೋಡನ
ಹಟೀನ ಅದ ನಾನೆ
ತುಂಡಿದೆ
ಹ್ಮ್ ನಿಮ್ಗ ಆಾಗ ಕೊಡಸನ್
ಎಷ್ಟು ಬತ್ತು
ನೋಡ್ಕೊಡ್ತ ನವು
ಹ್ಮ್ ಕೊಡು
ಹಲೋ
ಹಲೋ ಕಾಕಾ
ಹಾ ಹೇಳಮ್ಮ ಆರಾಮಿದೆ
ನೀಿಯರಮಿದ್ದೆ
ಹ್ಮ್ ನರ ಮೀನ್ ಕಊಟ
ಹ್ಮ್ ಊಟ ಆಯ್ತ್ ನೋ ನೀವ್ ಮಾಡ್ರಿ
ಹ್ಮ್ ಮಾಡುವಮ್ಮ ಏನ್ ಮಾಡತೆ
ಏನ ಇಿಲ್ಲ ಎಲ್ಲಾರ ಮಕ್ಕಂಡಾರ ಹೆಂಗೆ ಟಿವ ನೋಡ್ಕೋ ಅಂತ
ಹಾ ಹಾ
ನವುನು ಇಕಡೆ ಬಂದಿ ಹೊರಗೆ ಮಾತಾಡಮಂತ
ಅನ್ನಗರಮದಾ
ಹ್ಮ್ ಎಲ್ಲಾ ಆರಾಮಗ್ಯದ ಓದ್ತಾನ ತಿಗೋತ್ತಲ್ಲ ನಾಳಗ್ ಡ್ಯೂಟಿಗ್ ಅನಕತನ
ಹಾ
ಹ್ಮ್ ಊಟಕ್ಕ ಏನ್ ಮಾಡ್ರಿ ನೀವು
ನಾವು ಇದು ಅನ್ನ ಸಾಂಬಾರು ರೊಟ್ಟಿ ಪಲ್ಯ
ಹ್ಮ್ ನಾ ಊಷ ಶ ಶಾವವು ಉಪ್ಪಿಟ್ ಮಾಡಿದ್ರೆ ಇವರು ಉಪ್ಪ ಸಲ ಇಪ್ಪ ಮದು.
ಹಾ.
ಶಾವಿಗೆ ಉಪ್ಪಿಟ್ಟು ಮಾಡಿದ್ರು
ಯ ಮೇನಾಂದಿ
ಅದು ನೀ ಗಾಡಿ ಮ್ಯಾಗ ಓತಂತಲ್ಲ ಕಕ ಕಣ್ಣೂರಲ್ಲ ಮತ್ತ
ಕೆಲ್ಸಕ್ಕ ಮತ್ತೆ ಏನ್ ಮಕ್ಕದ್ದು ಒಲದ ಗಲ ಅಲ್ಲಿ ಇಲ್ಲಿ ಎಲ್ಲ ಹೊಲ್ದಾಗ ಅಲ್ಲಿ ಇಂದ ಇರ್ತವಲ್ಲಾ ಇವತ್ತು ಇವತ್ತು ಇವತ್ತನ ಯದ್ರಕ್ಕ
ಹ್ಮ್
ಹಾ ಬಸ ಹೋಗ ಕೈಲ್ಲ ಇಲ್ಲ ಮೀಟಿಂಗ್ ಕ ಕರೆಕ್ಟ್. ಟೈಮಿಂಗ್ ಆಗಲ್ಲ ಅಂತ ಜ ಆಡ್ಕೊಂಡೋಗ್ ಬಸ್ಿಗೆ ಹೋದ್ರೂ ಗತ್ತ ಬಾಳ ೇಟಾಗಿ ಗೊತಿದ್ದೆ ಬಟ್ಟಿದ್ರ.
ಅಪ್ಪು ಗಾಳಿ ಎಷ್ಟು ಗಾಳಿ ಎಷ್ಟು ಬರುತ್ತದ.
ಹಾ ಹಾ
ುಗಳಿ
ಇಲ್ಲ ಹೆಲ್ಮೆಟ್ ಆಾಕೊಂಡು ಹೋಗಬೇಕ ಆಯ್ು ನಾನನ್ ಮನೆಗೆ ಹಂಗಗೆ ಪುಟ್ಟು ನನಪಿ
ಹ್ಮ್ ಹ್ಮ್ ಏನ್ ಮಾಡಕತ್ತ ದೃಶ್ಯ
ಮಖಾಂಡ ಆಯ್ತು ಬಾತಯ್ತ
ಮಾವಿ ಮಕ್ಕಳ ಹೇಳ ನತ್ತಿ ರೇಖಾ
ಅವ್ರ ನಮ್ಮಖಾಂದ್ರ ತಿರಿ
ಎಲ್ಲರ ಮುಖಂಡ್ರ
ಹಾ ಕಾಲೇಜ ನಡ್ದಾ
ಹ್ಞೂ ಕಾಲೇಜ್ ನಡೆದದ ಸೂಟಿ ಬಿದ್ದಾವ ಈಗ
ಯಾಕ ಎಷ್ಟ ದಿನ
ಹ್ಮ್ ಒಂದ್ ವಾರ ಕೊಟ್ಟ ಸ್ಟಡಿ ಹಾಲಿಡೇಸ್ ಅಂತ ಒಟ್ಟು ಎಕ್ಸಾಮ್ ಅದ
ಹಾ ಹಾ ಹಾ
ಎಕ್ಸಾಮ್ ಆದಂಥ ಕೊಟ್ರ
ಎಂದ
ಇಪ್ಪತ್ರೊಂಬತ್ತಕ್ಕ ವಯಸು
ಇಪ್ಪತ್ೊಂಬತ್ತು ಹಾ ಅಂದ್ರೆ್ಣ ಕಂಡ ತನ ಆಯ್ತಾಯ್ತು ನಿಮ್ಮಮ್ಮಿ ಆಮಾಅವಳ
ಹ್ಮ್ ಎಲ್ಲಾರು ಆರಾಮಾರಾಮ
ಹು
ಹ್ಮ್ ಯೂ ಪತ್ತತಿಲಿಂದ
ಆರಾಮಾಕಿನೂ
ಎಲ್ಲರೂ ಆರಾಮರ ಅವ್ ಮಂತ್ರಾಲಯಕ್ಕೆ ಹೋಗಿದ್ದು ಹೇಳಕತಿತ್ಲಕ್ಕೆ... ಅದೇ... ಇಂಗ್ ಮಾಡಿದ್ವಿ ಹೆಂಗಂಗ ಮಾಡಿದ್ವಿ ಅಂತ ಹೇಳಕ್ದೆ
ಹ್ಮ್ ಹ್ಮ್ ಹ್ಮ್ ನೀವು ಬರಲಲ್ಲ ಯಾರ ಮತ್ತೆ
ಹ್ಮ್ ನಾವ್ ಬರ್ಲಿಲ್ಲಪ್ಪ ಬೆಳಿಗ್ಗೆ
ಹ್ಮ್
ನಾನ್ ಶೈ ಈ ಕಡೆ ಅಲ್ ಏನೋ ಯಾರ್ದೋ ಆಕನ್ ಫ್ರೆಂಡನ್ ಲಗ್ಣ ಅಂತ ಹೇಳಿದ್ಲು
ಹಾ ಹಾ
ಅದಕ್ಕೆ ಬ್ಯಾಡಂತಾರೆ ಮಕ್ಕ
ಹೌದೌದು
ಹೋಗಿದ್ದೀ ಎರಡ್ ಸತಿ ಒಂದ್ ಸತಿ ಟ್ರಿಪ್ಪಿಗೆ ಹೋದ ಹೋಗಿದ್ದೇವ ಮತ್ತೆ ನಿಮ್ಮ್ ಲಗ್ನ
ಹ್ಮ್......
ಅವಾಗ ಹೋದರೆ ಮತ್ತ ಹೋಗೇಲ್ಲ
ಹಾ ಹಾ ಹಾ
ಏನ್ ಮಾಡಿರ ಹಊನ ರೆಂಡಲ್ಲ ಸ ತನಲ್ಲ
ಹ್ಮ ಏನ್ ಏನ್ ಮಾತಾಡಾಡ್ದಂಗ ಆಗ್ಬಿಡ್ತದಲ್ಲ ಆ ಆ..
ಯಂಗ್ ಯ ಯ ಇದಳ ಪಪುಳ ಅಳಕ್ಕಟ್ಲಲ್ಲ ಇತೆಗೆಂಡಲ
ಕಾಕ ನಿನಗೊಂದು ಕೇಳ್ತೀನಿ ಕೋಶನಾ ಹೇಳು
ಹಾ...
ಜಗತ್ನಗಿಂತದೊಂದು ಹಂಗ್ಯದ ಅಂತ ಹಂಗಿ ಯಾರ ಹಾಕೋದ ಆಗಲ್ಲ ನೋಡ
ಮುಲ್ಲಂಗಿ
ನಿಂಗೆ ಹೆಂಗ್ ಗೊತ್ತ ಹೇಳಿ ಕೇಳಲಾ
ಇಲ್ಲ ನನಗೇನು ಗೊತ್ತಿಲ್ಲ ಅಲ್ಲ
ಅವ್ರು ರೀಲ್ಸ್ ನಾಗ ನೋಡಿದೆ
ಹಾ
ಬಾರಿ ಮಾಡ್ತಾರಲ್ಲ ಅವ್ರ ಅಂದ್ರ ರೀಲ್ ನಮ ತಲೆಗೆ ಓದಿರಲ್ ಬಾರಿ ಆತರ ಅವ್ರ
ನಾನು ಯಾವ್ದ ಇನ್ನು ಇನ್ನೊಂದು ಇನ್ನೊಂದು ಯಾವುದೋ ಹೇಳ್ತನಲ್ಲ
ಬ್ರೇಕಪ್
ಹ್ಮ
ಹ್ಮ್ ಬಾರಿ ಬಾರಿಮಾ ಜಗತ್ನಗಿರಿ ಅಲ್ಲೊಂದು ಕಪ್ಪಾದಾ ಅಂತ ಕಾಪಾ ಚನ್ನಾಗ ಕುಡಿಯೋದ ಆಗಲ್ಲ ಬಾರ ಅಂತ ನಾ ಭಾರಿ ಮಾಡ್ತಾರ ಆಮೇಲೆ ಇನ್ನೊ ಒಂದೇಏನಂದರ್ವದ ಈಗ ನಾವು ಹಚ್ ಕನ್ನಡದಲ್ಲೇ ಮಾತ್... ನೋ ಆಯ್ತಾ ನೀವು ಐದು ನಕ್ಷತ್ರಗಳು ತಿಂದಿದ್ದೀರಾ ಆತ್ರ ಓ ಫೈವ್ ಸ್ಟಾರ್
ಹ್ಮ್
ಹ್ಮ ಹ್ಮ್ ಬಾರಿ ಬೇರು ಮಾತಾಡ್ತಾರೆನ್ನ ಅಳವ
ಮತ್ತೆ ನಮ್ಮ ಹೊರಮೀಡಲ್ ಎಲ್ಲಾರ
ಹ್ಮ್ ಎಲ್ಲಾರು ಆರಾಮದು ಮೂಡಪ್ಪ
ಏನ್ ನಡದು ಮತ್ತೆ
ಮತ್ತ ಏನಿಲ್ಲ ಪಪ್ಪ ಮಕೊಂಡಣ ಆಯನು ಮಕೊಂಡಳ ಎಲ್ಲಾರ ಮಕ್ಕೊಂಡ್ ಬಿಿಟಾರ ಮಧ್ಯಾಹ್ನ ಮುಗೋತಾರ ಮತ್ ರಾತ್ರಿ ಹೆಂಗ್ ನಿಂತಿ ಬರ್ ಅದೆೇ ನಮ್ಮ ಎಲ್ಲರಿಗೂ ಕಡೆ.
ಹಾ.
ನೀವು ಮುಂಜಾನೆ ಕಳ್ಕೋಗ. ಮತ್ತೆ
ನಾ ಇಲ್ಲ ನಾಮ ಹ ಹಗೆ ಕಂಟಿನ್ಯೂ ಇತದಾ
ಹೌದೇನೋ
ನೀ ಇದು ಅದು ಇದು ನಡದದ ಸರ್ವೆ ಅದ್ದು ಒಂದೇಟು
ಹ್ಮ್ ಹ್ಮ್
ಚನ್ನ ಒನ್ನೆ ಆಟ ಹೋಗಲೋ ಬರೋದ್ ಲೇಟ್ ಆಗುತ್ತೆ ಸರಿ ಮಾ ಮಕ್ಕಾರಿ ಅಂದ್ರ ಮತ್ತ ಏನ್ ಆರಾಮಿರಲ್ಲಲ್ಲ
ಹ್ಮಮ್ಮ ಕಲ್ಲ ಲ್ಲಿ ಮಾಡಣತ್ತೆ.
ತಡ್ಲ.
ಹಾ ಸರಿ.